ಅವಳೊಂದು ಸತಿ ನಾನೊಂದು ಸತಿ ಹಲೋ
ನಮಸ್ತೆ
ನಮಸ್ತೆ ನಮಸ್ತೆ ಹ ಚೆನ್ನಾಗಿದ್ದೀವಿ ನೀವು
ನಾವು ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ರಿ?
ಹಾ ಏನಿಲ್ಲ ಹಾಗೆ ಸುಮ್ಮನೆ ಕೊಡ್ತಿದ್ದೀವಿ ನೀವ ಏನ್ ಮಾಡ್ತಿದ್ದೀರಾ?
ನಾವು ಹಾಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಇವಾಗ ಎದ್ಬಿಟ್ಟು ಹೊರಗಡೆ ಬಂದ್ವಿ
ಹಾ ಊಟ ಆಯ್ತ
ಹ್ಮ್ ಊಟ ಆಯ್ತು ನಿಮ -ನಿಮ್ದು ಊಟ ಆಯ್ತಾ ಏನೇನ್ ತಿಂದ್ರಿ?
ಹ್ಮ ನಮ್ದು ಅನ್ನ ಮಜ್ಜಗೆ ಅಷ್ಟೆ ಮತ್ತೇನಿಲ್ಲ ನೀವ್ -ನೀವೇನ್ ಮಾಡಿದ್ರಿ ನೀವೇನ್? ತಿಂದ್ರಿ
ನಾವೂ ಗಿ ರೈಸು. ಮಜ್ಜಿಗೆೆ ಆ ಆಮೇಲೆ ಹಪ್ಳ.
ಹೌದಾ
ಮತ್ತೆ ನೀವೇನ್ ಓದ್ತಿರೋದು?
ಹಾ
ಇವಾಗ ಇದ್ ಥರ್ಡ್ ಇಯರ್
ಹೌದಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇಲ್ಲ ಯಾವದು
ಅಂತ್ ಇಲ್ಲೇ ಬೆಂಗಳೂರಲಿ ಓದ್ತಿದಿನಿ ನೀವೇನ್ ಮಾ
ಹೌದಾ
ಇರೋದು
ನಾವು ನರ್ಸಿಂಗ್ ಓದ್ತಿರದು ಹ್ಮ್ ನಾವು ಅಂದ್ರೆ ನಮ್ಮೂರಿಂದ ತುಂಬಾ ದೂರ್ ಅಲ್ಲ ಓದ್ತಿರೋದು ಅಂದ್ರೆ ನಾನು ಹಾಸ್ಟೆಲ್ ಮಾಡಿರದು
ಯಾವ್ ಊರಲ್ಲಿದ್ದೀರಾ.
ಮತ್ತೆ ನಿಮ್ಗ ಅಡಗೆ ಮಾಡಕ್ ಏನಾದ್ರು ಬರುತ್ತ್ ನಾವು ಅಂದ್ರೆ ಊರ ಹೆಸ ಹೆಸರೆಲ್ಲ ಹೇಳಂಗಿಲ್ಲ ಇದರಲ್ಲಿ.
ಹ್ ಹಾ
ಕೇಳಸ್ತಿದಿಯಾ. ಹಾ ಅದೇ ಸಪ್ರೇಟ್ ಆಗ ಕಾಲ್ ಮಾಡ್ತೀವಲ್ಲ ಅವಾಗ ಹೇಳ್ತೀನಿ ಯಾವೂರು ಅಂತ.
ಸರಿ ಸರಿ ಮತ್ತೇನೋ ಕೇಳ್ತಿದ್ರಿ. ಅಡ್ಗೆ ಸಮಾನ್ಯವಾಗೆಲ್ಲಾ ಮಾಡ್ತೀವಿ.
ಏನೇನ್ ಮಾಡ್ತೀರಾ.
ಎಲ್ಲಾ ಅಂದ್ರೆ ಅನ್ನ ಸಾರು ಚಪಾತಿ. ಏನೇನ್ ಬೇಕೋ ಎಲ್ಲಾ ಸಾಮಾನ್ಯ. ಎಲ್ಲಾ ಮಾಡ್ತೀನಿ.
ಹ್ಮ್
ನಿಮ್ಗ್ ಬರುತ್ತ್
ಮತ್ತೆ ಹ್ಮ್ ನಮಗೂ ಮಾಡಕ್ ಬರುತ್ತೆ
ಏನು ಯಾವ ಸ್ಪೆಷಲ್
ಸ್ಪೆಷಲ್ ಅಂದ್ರೆ ಅದೇ ನಮ್ಮ್ ಕಡೆ ಒಬ್ಬಿಟ್ಟು ಅದೇ ಸ್ಪೆಷಲ್ಲು ಎಲ್ಲಾ ತರನು ಮಾಡಕ್ ಬರುತ್ತೆ ಅಂದ್ರೆ ಅನ್ನ ಮಾಡಕ್ ಬರುತ್ತೆ ಆಮೇಲೆ ಸಾಂಬರ್ ಮಾಡಕ್ ಬರುತ್ತೆ ಸಾಂಬರ್ ಅಲ್ಲಿ ತರ್ತರ ಅಂದ್ರೆ ತರಕಾರಿ ಸಾಂಬರು ಕಾಳ್ ಸಾಂಬರು ಬಸ್ ಸಾಂಬರು ಇದ್ನೆಲ್ಲಾ ಮಾಡ್ತೀನಿ ಆಮೇಲೆ ರೊಟ್ಟಿ ಮಾಡಕ್ ಬರುತ್ತೆ ಚಪಾತಿ ಮಾಡಕ್ ಬರುತ್ತೆ ರಾಗಿ ಮುದ್ದೆ ಮಾಡಕ್ ಬರುತ್ತೆ
ಹಾ ಹಾ
ಆಮೇಲೆ ಇನ್ನು ಬಿಟ್ರೆ ಅಷ್ಟೇ ಬರುತ್ತೆ
ಹ್ಮ್
ಆಮೇಲೆ ನೀವೆಲ್ಲಾದ್ರೂ ಪ್ರವಾಸಕ್ಕ ಎಲ್ಲಾದರು ಹೋಗಿದ್ರಾ
ಹ್ಮ್ ನಾ ಇತ್ತೀಚೆಗೆ ಇಲ್ಲಿ ಇದಕ್ ಹೋಗಿದ್ವಿ ಒಂದ್ ಊರಗೆಯಿಲ್ಲಿ
ಎಲ್ಲಿಗೆ ಹ್ಮ್
ಅಲ್ಲಿ ಹೋಗಿದ್ವಿ ಮೂರ್ ದಿನದಗೋಸ್ಕರ
ಅಲ್ಲಿ ಹೋಗಿ ಬೀಚು ದೇವಸ್ಥಾನ್ ಎಲ್ಲಾ ನೋಡ್ಕೊಂಡ್ ಬಂದ್ವಿ
ಹ್ಮ್
ನಾನು ಮತ್ತೆ ನನ್ ಫ್ರೆಂಡ್ಸ್ ಹೋಗಿದ್ವಿ ಹ್ಮ್ ಹ ಸ್ನೇಹಿತರ ಜೊತೆ ಹೋಗಿದ್ವಿ
ಹ್ಮ್ ಹೆಂಗಿತ್ತು ಅನುಭವ
ಆ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ಒಂದ್ ಸಂಜೆ ಆರ್ ಗಂಟೆಗ್ ಬಿಟ್ವಿ
ಹ್ಮ
ಬೆಳಿಗ್ಗೆ ಆ ಅಲ್ಲಿ ಮುಟ್ಟಿದ್ವಿ ಹೋಗಿ ಅಲ್ಲಿ ಉಳ್ಕೊಂಡು ಸ್ನಾನ ಎಲ್ಲ ಮಾಡಿ ಆಚೆ ಹೋದ್ವಿ ನೋಡೋಕ್ಕೆಲ್ಲ
ಹ್ಮ
ಹೊಟ್ನಲ್ಲಿ ಎಲ್ಲಾ ಚೆನ್ನಾಗಿತ್ತು
ಮತ್ತೆ ನೀವು ಕುಟುಂಬ ಜೊತೆ ಎಲ್ಲೂ ಹೋಗಿಲ್ವಾ? ಕುಟುಂಬದ ಜೊತೆ ಎಲ್ಲೂ ಪ್ರವಾಸಕ್ಕ ಹೋಗಿಲ್ವಾ?
ಕುಟುಂಬ ಜೊತೆ ಇತ್ತೀಚಿಗೆಲ್ಲ ಹೋಗಿಲ್ಲ ಮುಂಚೆ ಹೋಗಿದ್ವಿ ಒಂದ್ ಸ್ವಲ್ಪ ದಿನದ ಇಂದೆ ಹ ಕೇರಳಾಗ ಹೋಗಿದ್ವಿ ನಾನು ನಮ್ಮಮ್ಮ ಅಕ್ಕ ಹೋಗಿದ್ವಿ
ಹ್ಮ್ ನೀವ್ ಇರೋದ ಎಷ್ಟ್ ಜನ ಮನೇಲಿ
ಆ ಇರೋದು ಸದ್ಯಕ್ಕೆ ಅಮ್ಮ ನಾನು ನಾನು ಹಾಸ್ಟೆಲ್ಲ್ಲೆ ಇದ್ದೀನಿ
ಹ್ಮ್
ಮನೇಲಿರೋದು ಅಮ್ಮ ಒಬ್ರೆ ಅಕ್ಕ ಮದುವೆ ಆಯ್ತು ಅಕ್ಕ ಮನೇಲಿ ಇದಾರೆ ಅಕ್ಕಗೆ ಪಾಪು ಆಯ್ತು ಮೊನ್ನೆ ಹ್ಮ್
ಏನಂತ ಹೆಸರಿ ಇಟ್ರಿ
ಆ ಪಾಪು ಹುಡ್ಗಿ ಶ್ಲೋಕ ಇವಾಗ ಅವ್ಳ್ಗೆ ಐದು ತಿಂಗಳು
ಹೌದಾ ಹ್ಮ್ ಹ್ಮ್ ನಿಮ್ಗೆ ಯಾವ್ದಿಷ್ಟ ಇಷ್ಟ ಆಯ್ತು ಸ್ನೇಹಿತರ ಜೊತೆ ಹೋಗಿದ್ ಇಷ್ಟ ಆಯ್ತಾ ಕುಟುಂಬದ ಜೊತೆ ಹೋಗಿದ್ ಇಷ್ಟ ಆಯ್ತಾ?
ಅಂದ್ರೆ ಅದೇ ಬೇರೆ ಇತ್ತು ಇದೇ ಬೇರೆ ಎರಡೂ ಚೆನ್ನಾಗಿತ್ತು
ಎರಡುಚೆನ್ನಾಗಿತ್ತ ಹ್ಮ್ ಹ್ಮ್ ಹ್ಮ್
ನೀವ ಹೋಗ್ತಿರ್ತೀರಾ ಪ್ರವಾಸಕ್ಕೆ ನೀವಲ್ಲಾದ್ರೂ ಹೋಗಿದ್ರ?
ಹ್ಮ್ ನಾವು ಹೋಗಿದ್ವಿ ಅಂದ್ರೆ ನಾನು ಒಂದ್ ಮೂರ್ ಸಲ ಹೋಗಿದ್ದೆ ಒಂದ್ ಸಲ ಸ್ನೇಹಿತರ ಜೊತೆ ಹೋಗಿದ್ದೆ ಅದು ನಾನು ಎಂಟನೇ ತರಗತಿ ಇರ್ಬೇಕಾದ್ರೆ
ಹ್ಮ್
ಅಂದ್ರೆ ಮುರುಡೇಶ್ವರ ಬಿಜಾಪುರ ಗೋಲ್ಗುಂಬಸ್ ಗೋಲ್ ಗುಂಬಾಜ್ ಪಟ್ಟದ ಕಲ್ಲು ಐಹೊಳೆ ಹೊಳೆ ಚಾಮುಂಡೇಶ್ವರಿ ಬೆಟ್ಟ ಅರಮನೆ ಮೈಸೂರ್ ಅರ್ಮನೆ ಆಮೇಲೆ ವಿಧಾನಸೌಧ ಇದಕ್ಕೆಲ್ಲ ಹೋಗಿದ್ವಾ
ಏನೆನ್ ನೋಡ್ಕೊಂಡ್ ಬಂದ್ರರಿ
ಅದೇ ಇವ್ನೆಲ್ಲಾ ನೋಡ್ಕೊಂಡ್ ಬಂದ್ವಿ ಸ್ನೇಹಿತರ ಜೊತೆೋಗಿದ್ವಲ್ಲ ಚೆನ್ನಾಗಿತ್ತು ಅನುಭವಗಳು
ಎಷ್ಟ ದಿನಗೋಸ್ಕರ ಹೋಗಿದ್ರಿ?
ಒಂದ್ ಎರ್ಡ್ ವಾರದ ಮಟ್ಟಿಗೆ ಹೋಗಿದ್ವಿ ಹ್ಮ್ ಅವಾಗ
ಶಾಲೆಯ ಕಡೆಯಿಂದ ಕರ್ಕೊಂಡ್ ಹೋಗಿದ್ರಾ ನೀವೇ ಹೋಗಿದ್ರಾ?
ಅದೇ ಶಾಲೆ ವತ್ತಿಯಿಂದ ಅವಾಗ ಕರ್ಕೊಂಡ್ ಹೋಗಿದ್ರು ಎಷ್ಟು ಅಂದ್ರೆ ಒಂದ ಎರಡ್ ಸಾವರ ಏನೂ ಮೂರ್ ಸಾವಿರ ಇತ್ತು ಅವಾಗ ಅಮೌಂಟ್.
ಹಾ
ಹ್ಮ್ ಅವಾಗ ಹೋಗಿದ್ವಿ.
ಹ್ಮ್ ಹ್ಮ್
ಹ್ಮ್
ಮತ್ತೆ ಇತ್ತೀಚಿಗೆ ಎಲ್ಲೂ ಹೋಗಿಲ್ಲ.
ಇತ್ತೀಚಿಗೆ ಎಲ್ಲೂ ಒಂದೆ ನಮ್ಮಣ್ಣಾರ್ ಜೊತೆ ಹೋಗಿದ್ದೆ ನಾನು. ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಕೊಳ್ಳೆಗಾಲದ ಹತ್ರ ಮಾದೇಶ್ವರ ಬೆಟ್ ಇದೆಯಲ್ಲ ಅಲ್ಲಿ. ಆಮೇಲೆ ತಲ್ಕಾಡು ಚೌಡ್ಗೆರೆ ಚಾಮುಂಡೇಶ್ವರಿ ಬೆಟ್ಟಕ್ ಹೋಗಿದ್ವಿ.
ಹ್ಮ್ ಹ್ಮ್
ಹ್ಮ್ ಮತ್ತೆ ನಿಮ್ದು ಜೀವನದ ಗುರಿ ಏನು.
ಹ ಹ ನಮ್ದು ಒಟ್ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೋಬೇಕು ಇವಾಗ ಏನ್ ಓದ್ತಿದ್ದೀವಿ. ಅದರಲ್ಲಿ ಒಂದು ಮಟ್ಟ ಕರಿ ಬೆಳಿಬೇಕು.
ಹ್ಮ್
ಅಷ್ಟೇ ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ. ಹ್ಮ್ ಇವಾಗ ಅಕ್ಕಂತೂ ಮದುವೆ ಆಗಿ ಹೋದ್ಲು.
ಹ್ಮ್
ಸೊ ನಾ ಅದಕ್ಕೆ ನಾನೇ ನೋಡ
ಹ ನೀವ್ ಎಷ್ಟ್ ಜನ ಮಕ್ಕಳು.
ನಾನು ನಮ್ ಅಕ್ಕ ಇಬ್ರೆ.
ಇಬ್ರೇನಾ.
ಹು
ಓ ಇಬ್ರು ಹೆಣ್ಮಕ್ಳೇನಾ.
ಇಬ್ರು ಹೆಣ್ಮಕ್ಳೆ.
ಹ್ಮ್
ಹ್ಮ್ ಅದಕ್ಕೆ. ನೀವ ಏನ ಆಗ್ಬೇಕು ಮುಂದೆ ಏನು ನಿಮ್ ಗುರಿ.
ನಂಗು ಅದೇ ನಮ್ ಅಪ್ಪಾಜಿ ಅಮ್ಮನ್ನ ಚೆನ್ನಾಗ್ ನೋಡ್ಕಬೇಕು.
ಹ್ಮ ಅಷ್ಟೇ ಇತ್ತಲ್ವ ಎಲ್ರೂಗು.
ಹ್ಮ್ ಇನ್ನೇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯವರ್ಗದವರಂದ ಅದ ತಾನೆ. ಹಾ ನಾವು ಮದ್ಯ ರು ನೀವು ಗೊ
ನಾವು ಅದೇ ನಾವೇನ್ ಶ್ರೀಮಂತರಲ್ಲ. ಅಲ್ಲೇ ನಾವು.
ಹ್ಮ್ ಹ ಮತ್ತೆ ನಿಮ್ಗೆ ತಿನ್ನೋದ್ರಲ್ಲಿ ಏನೇನ್ ಇಷ್ಟ.
ಹ್ಮ ಅಂದ್ರೆ ಆಚೆದ್ ಕೇಳ್ತಿದೀರಾ ಏನು ಮನೆ ಊಟನ.
ಮನೆಯ ಊಟ ಆಚೇರಡು.
ತಿಂಡಿ ಅಂದ್ರೆ. ಇವಾಗ ತಿಳ ತಿಂಡಿ ಪಾನಿಪುರಿ ಅದೆಲ್ಲ ಅಂದ್ರೆ ತುಂಬಾ ಇಷ್ಟ ನಂಗೆ.
ಹ್ಮ್
ಹ್ಮ್ ಮನೇಲಿ ಮಾಡೋದು ದೋಸಾ ಇಷ್ಟ
ಹ್ಮ್
ನಮ್ಮಮ್ಮ ಒಂದ ಸಾರು ಮಾಡ್ತಾರೆ ಅದು ಇಷ್ಟ
ಹ್ಮ್
ವೆಲ್ಲಾ ಜಾಸ್ತಿ ಇಷ್ಟ ನಾನ ಹಾಸ್ಟೆಲ್ ಇರೋದ್ರಿಂದ ಮನೆಗ್ ಹೋದಾಗೆಲ್ಲಾ ಕೇಳಿ ಕೇಳಿ ಮಾಡ್ಚ್ಕೊಂಡು ತಿಂತೀನಿ
ಹೌದಾ ನೀವು ಹಾಸ್ಟೆಲಲ್ಲಿ ಇರೋದಾ?
ಹೌ ನಾನು ಹಾಸ್ಟೆಲ್ ಅಲ್ಲಿ ಇರೋದು
ಹ್ಮ್ ನಾನು ಹಾಸ್ಟೇಲ್ಲ್ಲಿ ಇರೋದು ತಿನ್ನಕಾಗಲ್ಲ
ಹ ಮನೆ ಊಟ ಗಿಂತ ಚೆನ್ನಾಗೇ ಇರಲ್ಲ ಇಲ್ಲನು
ತಿಂದು ತಿಂದು ನಾಗೆ ಬಿದ್ದೋಗಂಗ ಆಗತೆ
ಹಾ ರುಚಿ ಇಲ್ದಿರ ಹಗ್ಬಿಟ್ಟಿದೆ
ಹ್ಮ್
ಹ್ಮ್
ನಾನಂಟ್ರು ಫುಲ್ಲ ಹೋಗ್ಬಟ್ಟಿದ್ದೀನಿ ಬಾಡಿಲಿ ಏನು ಇಲ್ಲ ಶಕ್ತಿನೇ ಇಲ್ಲ ಆ ಲೆವೆಲ್ಗೆ ಬಂದಿದೀನಿ
ಹಾಸ್ಟೆಲ್ ಬಂದವ್ರಿಗೆಲ್ಲ ಅದಗತಿ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಮತ್ತೆ ಹೇಳ್ಬೇಕು ನೀವ ಹೆಂಗ್ ನಡತದೆ ಜೀವನ?
ಜೀವನ ಹಾಗೆ ಗೋವಿತ್ತೆ ಫ್ಲೋ
ಹ
ಚೆನ್ನಾಗಿ ನಗ ಆಡ್ಕೊಂಡು ಎಲ್ಲಾ ರೀತಿ ಮಾತಾಡ್ಕೊಂಡು ರೇಗಿಸಕೊಂಡು ಚೆನ್ನಾಗಿ ಇದೆ ನಡೀತಿದೆ ಜೀವನ ಇವಾಗಲ್ಲ ಇರೋ ಜೀವನ ಮುಂದೆ ದುಡಿಯಕ್ ಹೋಗ್ತೀವಲ್ಲ ಅವಾಗಿರುತ್ತೆ ಏನ್ ಜೀವನ ಕಷ್ಟ ಸುಖ ಎಲ್ಲ ಅವಾಗ
ಓದದೆ ಎಲ್ಲಾ ಚೆನ್ನ್ ನಡಿತೆ
ಹ್ಮ್ ಪರವಾಗಿಲ್ಲ ಚೆನ್ನಾಗಿ ನೆಡಿತಿದೆ ಇವತ್ತೊಂದು ಪರೀಕ್ಷೆ ಇತ್ತು ಪ್ರಶ್ನೆ ಪತ್ರಿಕೆ ನೋಡಿ ಇಷ್ಟು ದಿನದಲ್ಲಿ ಇವತ್ತೇ ಸ್ವಲ್ಪ ಖುಷಿಯಾಗಿದ್ದು ಅಂದ್ರೆ ಅಂದ್ರೆ ನಮ ಹಾ ಓದಿರದೆ ಬಂದಿತ್ತು ಆದ್ರೆ ಒಂದ್ ಮಾಡಲು ನಾನು ಹೋಗಿದ್ದೆಲ್ಲಾ ಮರ್ತೋಗಿತ್ತು
ಹ್ಮ್
ಹಿಂದೆ ಮುಂದೆ ಆಗಿತ್ತ ಸೊ ಅದನ್ನ ಹಂಗೆ ಹಿಂಗೆ ಮಾಡಿ ಗೊತ್ತಲ್ಲ ದೇವ್ರ್ದ ಓನ ಆಗಿ ಬರ್ದ ಬಂದವಿ
ಕಲಾಕೃತಿ ತೋರಿಸಿ
ಹ್ಮ್ ಬರ್ದ್ಬಿಟ್ಟು ಬಂದ್ವಿ ಆದ್ರೆ ಮೊನ್ನೆ ಮೂರು ಪರೀಕ್ಷೆ ಕೊಟ್ಟಿದ್ರು ಆ ಪ್ರಶ್ನೆ ಪತ್ರಿಕೆ ನೋಡಿದ ಎರಡ್ ನಿಮಿಷನೇ ಸತ್ತ ಬೇಕು ಹಂಗಿತ್ತು ಏನ್ ಬರಿಬೇಕು ಅಂತ ಗೊತ್ತಾಗಲ್ಲ ಹ್ಮ್ ಅಷ್ಟ ಕಷ್ಟ ಆಯ್ತು ನಮ್ದು ನಾವು ಇರೋದು ನಮ್ದ ಈಸಿ ಅಲಾ
ಹ್ಮ್
ಹ್ಮ್ ಅದ್ರಲ್ಲಿ ಕಂಟ್ರೋಲ್ ಸಿಸ್ಟಮ್ ಅತ್ರು ಕೇಳಂಗೆ ಇಲ್ಲ ಆತರ ಇತ್ತು ಪೇಪರ್ ಅಯ್ಯೋ ದೇವ್ರೇ
ಹ್ಮ್
ಅದೊಂದು ತೇರ್ಗಡೆ ಆದ್ರೆ ಸಾಕು ಅನ್ನೋ ಲೆವೆಲಿಗೆ ಬಂದು ಇಳಿದಿದ್ದೀವಿ.
ಆಗತ್ತೆ ಬೀಡಿ.
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ.
ಏನಿಲ್ಲಪ್ಪ ನಮ್ದು ಪರೀಕ್ಷೆಗಳು ನಡತಿದಾವೆ. ನಮ್ದು ಒಂದ್ ಚೆನ್ನಾಗಿ ಬರುತ್ತೆ ಒಂದ್ ಚೆನ್ನಾಗ್ ಬರಲ್ಲ.
ಹ್ಮ್
ಬರಿತಿದೀವಿ ಹಂಗೆ ಹ್ಮ್.
ಹ್ಮ್ ಸರಿ ಆಯ್ತು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು.
ನಂಗು ತುಂಬಾ ಖುಷಿ ಆಯ್ತು.
ಇನ್ನೊಂದು ಕರೆಯಲ್ಲಿ ಸಿಗೋಣ.
ಹಾ ಸರಿ.